ಹಲ ನೀವ ಫೋನ್ ಎತ್ತರ.
ಹ್ಮಞ ನಂದೇ ಇದು ಫೋನು ಗೊತ್ತಿಲ್ವಾ ನಿಮ್ಗೆ.
ಮತ್ತ ಇಲ್ ಗುರು ಅಂತ ತೋರಿಸಸ್ತೈತೆ.
ಏ ಅವ್ ನಮ್ಮ ಮಾಮ. ನಮ್ಮ ಮಾಮ ಅವರು.
ಹ್ಮ ಹ್ಮ ಮಾವರು ಏನ್ ಮಾಡ್ತಿರೋದು.
ನಮ್ಮ ಮಾಮ ಅವ್ರು ಹಾ. ಹ ಅದೇ ಅದೇನೋ ವಲ್ಡಿಂಗ್ ಒ ಹತಾರಲ್ಲ.
ಹಾ
ಆತರ ಕೆಲ್ಸ ಮಾಡೋದವ್ರು.
ಹಾ ಅದಕ್ಕೆ ಅದಕ್ಕೆ ನೀವ ಯೂಸ್ ಮಾಡದ ಫೋನು.
ಹ್ಮ್ ನಮಗೆ ಕೊಟ್ಟಾವದೆ ಅಕ್ಕನ್ ಮಗಳು ಅಲ್ವಾ ಅದಕ್ಕೆ.
ತ ನಿಮ್ಗೆ ವಸಪೋನ್ ತಗೋಬಿಟ್ಟವ್ರೆ.
ನಮಗೆ ಇನ್ನೊಬ್ಬ. ನ ಅವನೇ ಇ ಯಾಕೆ ಹೇಳ್ಕೊಡಲ್ಲ ವಟ್ಟಕ್ಕಿಚ್ಚು.
ಲಾಕ್ ಹೇಳ್ ಕೊಡಲ್ಲ.
ಹ್ಮ್ ಹು.
ಹಾ ಆಮೇಲೆ.
ಲಾಕೆ ಹೇಳ್ ಕೊಡಲ್ಲ, ಯಾವಾಗ್ಲೂ ಜಗಳಾಡ್ತನ, ಯಾವಾಗ್ಲೂ ಕರ್ಗಿ ಕರ್ಗಿ ಅಂತನ. ತಾನು ಬೆಳ್ಳಿಗ್ ಇಲ್ವೇ ಇಲ್ಲ ನನ್ಗಿಂತೂ ಕರ್ಗವನ.
ಹಾ ಹಂಗಾರ್ ನೀವು ಕರ್ಗಿನ ಹಂಗಾರೆ.
ನಾ ಬೆಳ್ಗನಿಕಪ್ಪಾ ಅವನಷ್ಟೇನ್ ಕರ್ಗಿಲ್ಲ.
ಹಾ ಆಮೇಲೆ.
ರೆಕ್ಸ್ತ್ ಇರ್ತಾನಿ ಯಾವಾಗ್ಲೂವೆ ಒಂದ್ ಚೂರು ಒಂದ ನಿಗಳಗ ಫೋನ್ ನೋಡಕ್ ಕೊಡಲ್ಲ.
ಹಾ.
ಅಯ ಯಾವ ಒಥರಾ ಹುಚ್ಚು ಬಂದವ್ರ ಹಂಗಾಡ್ತಾನ.
ಹಾ ಈ ಮಾವನ ಬೋಯ್ತರ ಮಾವ ಏನ್ ಮಾಡ್ತಿರದು.
ನಾವ್ ಬಯತಿರೋ ಮಾವ, ಹ ಐಟ್ ಹೇಗೋಯ್ತವನೆ. ಐಟಿಯ ಹೋಯ್ತವಾನೆ ಒಂದ್ ಗಾಡಿ ತಕೊಂಡ. ಕೆಲ್ಸಕ್ ಹೋಗಕೆ ಮುಂದಕ್ಕೆ, ಕೆ ಒಂದ್ ಗಾಡಿ ತಕೊಂಡ ಒಂದ್ ಸ್ವೀಟ್ ಕೊಡ್ನಿಲ್ಲ. ವೇಸ್ಟ್, ವೇಸ್ಟ್ ಸ್ಟು ಐದ್ ರೂಪಾಯಿ ಐದ್ ರೂಪಾಯಿ ಸ್ವೀಟು. ಗಾದಿನೇ ತಕಣನ ಐದ್ ರೂಪಾಯಿ ಸ್ವೀಟ್ ಕೊಡ್ಸಕ್ ಆಗಲ್ಲ.
ಹಾ ಆಮೇಲೆ,
ಆಮೇಲೆ ಆಸೋತ್ಗೆ ಬೆ ಬೆಳಗ್ಗೆನೆ ಬಂದ್ಬಿಡ್ತ ನಾ ಫೋನ್ ಇಡ್ ಕುೂತ್ಕತನ, ಫೋನ್ ನೋಡ್ಕತನ, ಒಯ್ತಾನ, ಕಾಲೇಜ್ಗ ಬತಾನ, ಮನ್ಗಿರ್ತಾನ, ಫೋನ್ ನೋಡ್ತಾನ, ಸೋಂಬೇರಿ. ದೊಡ್ಡ ಸೋಬೆರಿ.
ನಿಂಗಿನ ಸೋಂಬೇರಿನಾ.
ನನ್ಗಿಲ್ಂತು ಸೋಂಬೇರಿ ಅವಂಗ ಎದೋಳದು ವೆಸ್ಟ್. ಎದ್ದೇಳುದು ವೇಸ್ಟ್.
ಹಾ ನೀವ ಬೆಳಗ್ ಎಂಟ್ ಗಂಟೆಗೆದೇತೀರ ಅನ್ಕೊಂಡಿದ್ದೀನಿ ಎಂಟ್ ಗಂಟೆಗೆದೇಳ್ತನಿಂತ ಹೇಳ್ರಿ.
ಹ್ ಎಂಟ ಗಂಟೆಗೆ ಎದ್ದೇಳೋದು ಎಂಟ ಗಂಟೆ ಗಂಟದ ನಿದ್ದನಾರು ಮಾಡ್ತೀನಿ. ತಾರ ಪೋನ್ ನೋಡಲ್ವಲ್ಲ. ಹಾ ಹಂಗಂತ ಆಐ್ತ ಅನ್ಬಿಟ್ಟು. ಎಸ್ಟತ್ತು ನೋಡದಾ ನಮಗ ಒನ್ಗಳಕ ಕೊಡ್ಬೇಕತ್ತಾನೆ. ಅಕ್ಕನ್ ಮಗಳು ಅಯ್ಯೋ ನೋಡು ಅಂತ ಕೊಡ್ಬೇಕು ತಾನೆ.
ಹಾ.
ಒಂದ್ ತಿಂಡಿ ತಂಡ್ಕೋದಲ್ಲ ಇವಾಗ ಮ ಮದ್ವೆಗೆ ಹೋಯ್ತವನೇ ಇವತ್ತು ಅದ ಯಾರ್ದು ಫ್ರೆಂಡ್ ಮದ ಮದುವೆ ಅಂದ್ ಫ್ರೆಂಡ್ ಎಲ್ಲ ಕರ್ದೇ ಇಲ್ಲ ಮದುಗ. ಅವ್ರ ಅವ್ವ ಅಪ್ಪ ನಾ ಕರ್ದವ್ರೆ, ಇವರು ಕರದಿಲ್ಲ ಹ ಮುಂಚೆಗೆ ಊಟಕ್ ಮಾತ್ರ ಮುಂಚೆಗೆ ಹೋಯ್ತಾನೆ.
ಹಾ,
ಹೋಗ್ಬಿಟ್ಟು ಚೆನ್ನಾಗ್ ಬಾರ್ಸ್ಕೊಂಡು ಹುಡ್ಗಿರ್ ನೋಡ ಹುಚ್ಚು
ಹಾ ನಾವವು ಹುಡುಗಿ ನೋಡ್ತೀವಪ್ಪಾ.
ನಿಮ್ಮಷ್ಟೇನ್ನ, ಯ ನೀ ವಸಿ ಕಡಿಮೆ ನೋಡ್ಬದು ಅವನ ಜಾಸ್ತಿ ಹುಚ್ಚು ಅವಾಗ ಹುಡುಗೀನು ಊಟಕ್ಕೆ ಹೋತಾನೆ ಮ ಮದುಗೆ.
ಹ್ಮ ಎಲ್ಲ ಹುಡುಗರು ಅದಕ್ಕೆ ಹೋಗದು. ಆಲ್ಮೋಸ್ಟ್, ಆಲ್ಮೋಸ್ಟ್,
ಅಯ ಏ ಇಲ್ಲ ನಮ್ಮ ಆಕಾಶ ಮಾವ ಅಂತೊಬ್ರವ್ರೇ ಅವ್ರ ಎಷ್ಟು ಒಳ್ಳೆಯವರು ಗೊತ್ತಾ.
ಹಾ,
ಹುಡ್ಗಿರ್ ಕಂಡ್ರೆ ಆಗಲ್ಲ ಹುಡ್ಗಿರ್ ನೇರಳೆ ಸೊಕಲ್ಲ ಅವ್ರಗೆ
ಮತ್ತ ಇವಾಗತೇನು ಆ ಹುಡುಗಿ ನೋಡ್ತಾರಂತ ಹೇಳ್ತಿದ್ರಿ
ಏ ಅದಾವ ಮಾ ಮರ್ಲ್ಲ
ಮತ್ತೆ
ಇನ್ನೊಪ್ಪೆ ಆಕಾಶ್ ಅವರು ಅವರು ಏಕೆ ಇವರು ಮಿಶ ಉ ತರಾಕಸ್
ಹಾ ಮಿಸ್ಟರ್ ರಕಶಲು ಮಿಸ್ಟರ್ ರೇಖೆ ಆಯತಲ್ಲ
ಯ್ ಇಲ್ ಬ್ಯಾಡ ಚೇನ್ ಮಾಡ್ಕಳಿ ಆ ಆಕಾಶ ಅವರಗೆ ಹುಡ್ಗಿರ್ ನೇರಳೆ ಆಗಲ್ಲ ಹುಡ್ಗಿರ್ಕಂಡ್ರ ಯಾವಾಗ್ಲೂ ಬೆಂಕಿ ಬೆಂಕಿ ಕಡಂಗ ಕಾಣತಾರೆ
ಹಂಗ ನೀರುದ್ ಬಿಡ್ಬೇಕಯ್ತವ
ಉರಿ ಇನ್ನುೂ ಟೈಮ್ ಬಂದಿಲ ಕುಯ್ದು ಬಿಡ
ಹ
ಉ ಉಯ ಐಸ್ ಕ್ಯೂಬ್ ತಂದ ತಲೆ ಮೇಲೆ ಒತ್ತ
ಹಾ ಮತ್ತೆ ಏನ ಮಾಡ್ತ ನವು ಇದು ನಾವು ಯೋಚನೆ ಮಾಡದು
ಫೋನ್ ನೀವು ಅವ ಅಲ್ಲೇ ಎಲ್ಲಾರೂ ಸಿಕ್ಕ್ರೆ ಮಾತಾಡ್ಸ ನಮ್ಮ ಮಾವನ್ನ. ಆಕಾಶು ಅಂತ ಕೇಳಿ ಹೇಳ್ತಾರೆ ಹುಡಿಕ ಬಂದ ಹೇಳ್ತಾರೆ ಅಷ್ಟು ಒಳ್ಳೆಯವರು ನಮ್ಮ್ ಮಾವ ಕಾಲೇಜ್ಗೆ ಟಾಪರ್ ಮ್ಯಾನ್ ಹ್ಮ್ ಟಾಪರ್ ಬೇಕ ಬ್ಯಾನರ್ ಹಾಕಿರ್ಸಿದ ಹಾಕಿಸಿರಾತಿರ್ ನೋಡಿ ಆ ಕಾಲೇಜ್ ಗೊತ್ತಿಲ್ಲ ಒಟ್ಟ ನಂದ ಮೈಸೂರು
ಹಾ
ಅದ್ನೆಲ್ಲಾ ನಮ್ಮ ಹತ್ರ ಹೇಳ್ಕೊಳ್ಳಲ್ಲ ಅವ್ರು ಬೇಕಾರೆ ಯಾವದಾರೂ ಒಂದ್ ಹುಡುಗಿ ಹುಡ್ಗಿ ನೋಡ್ತಿದ್ಲು ಅದು ಇದ ಅಂದ್ಬಿಟ್ರೆ ಬಂದ್ ಹೇಳ್ತಾರೆ ಹ್
ಯಾವ ಕಾಲೇಜ ಕೋಚ್ ಇಲದೆ ಎರನ ಐ ಕಂಪ್ಲೀಟ್ ಮಾಡ್ತಿದೀರಾ
ಯಾಕ ಕೇಳಿಲ್ಲ ಕಾಲೇಜ್ ಕ ಹೇಳೋರ ಅವ್ರು ಏ ಪಟ ಪಟ್ನ ಹೇಳ್ಬಿಡ್ತಾರ ನಮ್ ಅರ್ಥವೇ ಆಗಲ್ಲ
ಹಾ ಹಂಗರ ನೀವು ಎಷ್ಟನೇ ಕ್ಲಸ್ ಅರ್ಥ ಆಗಲ್ಲ ಅಂತಿದೀರಾ
ಹಂಗಲ್ಲ ಅವರು ಆ ಎಂಗ ಆದ್ರೆ ಬಯ್ಯ ಅದು ಯಾವಾಗಲೂವೆ
ಹಾ ಬೈಯೋದು
ನಮ್ಮನ್ ನಮ್ಮ ಹಊ ಹೊಡೆದ
ಹ ಹಾ
ಇನ್ನು ನಮ ಮುಟ್ಟ ಇದಿಲ್ಲ ಅವ್ರಿಗೆ ಈ ಭಯ ನಮ ಕಂಡ್ರೆ ಅದ ನನ್ಕಂಡ್ರಂತೂ ವಸಿ ವಸಿ ಭಯ ಎಲ್ಲ ನಮಕಂಡ್ರ
ಹಾ ವಸೀ ಭಯ
ವಸಿ ಭಯ ಇಲ್ಲ ಅವರೀಗ
ಹಾ ವಸಿ ಬಯಲ್ಲ
ನನ್ ಮಾತಾಡ್ಸ್ಬೇಕು ಅಂದ್ರೆ ಮೀಟ್ರು ಮೀಟ್ರು ಬೇಕು
ಎಷ್ಟು ಮೀಟರ್ ಬೇಕು
ಅಯ ಯಾವತ ಮೀಟ್ರೆ ಇಲ್ಲ ನ ಅನ್ನ ಮಾತಾಡ್ಸಕ್ ಮಾತ್ರ
ಹಾ ಆಮೇಲೆ
ಹೇಳ್ಬೇಕು ನೀವ ನಿಮ್ಗೆ ಆದರೂ ಹತ್ತ ಗಂಡ ಮಕ್ಳು ಹಂಗ ಹಿಂಗೆ ಇಲ್ವಾ
ಹಾ ಒಬ್ಬ ಅಕ್ಕನ ಮಕ್ಳಾವಳೆ ಕುರಿಪಿ
ಯ್ ಯಾವಳು
ಮೂರನೇ ಅವಳು
ಓ ಮೂರ್ ಜನ ಹೆಣ್ಮಕ್ಳ
ಹಾ ಮೂರುನಾಲ್ ಕುರಿಪಿ
ಎತ್ ಕುುರಪಿ ಯಾಕ ಪಾಪ ಹುಡ್ಗಿ ಹಿಂಗಂತೀರಾ ಓ ಎರಡ್ ಕಣ್ಣು ಇಲ್ಲ ನೀ ಚೆನ್ನಾಗ್ ನೋಡ್ಕೊಬೇಕು ತಾನೆ ಹುಡ್ಗಿನ ಹ್ಮ್ ಒ ಕಣ್ಣಲ್ ಇದಾದ್ಮೇಲೆ ಅವೆಣ ಏನ್ ಮಾಡ್ತದೆ
ಅದೇ ಹು ಭಯ ಅದಲ್ಲ
ಅಯ ಅವ್ಳಿ ನೋಡಿದ್ರೆ ತಾನೆ ಬಯ ಅದು ನೋಡ್ರೆ ಹೆಂಗ ಬಯ್ತಾರೆ
ನೋಡ್ದ ಕೇಳ್ಸಂಗಾರ
ಹಾಯ್ ಯ ಕೇಳ್ಸುತ್ತೆ ಅರ್ಥ ಆಗಲ್ಲ ಪಾಪ ಅವ್ರ ಕಷ್ಟ ಅವ್ರಿಗೆ
ಅರ್ಥ ಆಗಲ್ಲ ಕಿವೀಳುವ ಹಂಗಾರೆ ಬಾಯ ಇಲ್ವಾ ಅರ್ಥ ಯಾಕೆ ಮೆದ್ಲಿ ಇಲ್ವಾ
ಅಯವಾಗ ಕಣ್ಣಿತಂಗ ಅನ್ಸಲ್ವಲ್ಲ ಅವೆಲ್ಲವೇ
ಹಾ ಕಣ್ಣಿದ್ದಾಗ ನಿಮ್ ಅನ್ಭಸಿದ್ದೀರಾ ಹಂಗ್ರ
ಏ ಇಲ್ಲ ಕಣಪ್ಪ ನಮಗತ್ತಾರ ಯಾರು ಇಲ್ಲ ನಮ್ಗೆ ಕಣ್ಣು ಚೆನ್ನಾಗ ಐತೆ ನಿಮ ಅಕ್ಕನ್ ಮಕ್ಕಳತರ ಕುರೂಪಿ ಆಗಿಲ್ಲ ನನ್ ಕಣ್ಣು
ಹ ಹಂಗ ನೀ ಬಾರಿ ಸ ಸುಂದ್ರವಾಗಿದ್ದೀರಾ
ಓ ನಾನೇ ಸುಂದ್ರಿ ನಮ್ಮ ಮನ್ಾಗ
ಹಾ
ನಮ್ಮ ಮಾವ ಒಬ್ಬ ಅವನ ಮುಳ್ಳ ಕರಿಿಯಲ್ಲಿ
ಜೋಕ್
ಕರಿರಿ ಅೆವ
ಹಾ ಬಾ ಮತ್ತೆ ನೀವ ಎಷ್ಟನೇ ಕ್ಲಾಸ್ ಓದ್ತಿರೋದು ಈಗ ಷಲ್ ಕ್ ತಿದ್ದೀರಾ
ನಾನ್ ಇವಾಗ ಹತ್ತಿನಿ ಕ್ಲಾಸ್ ಹತ್ತ
ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿುಲ್ಫಲಿ
ಆ ಸ್ಕೂಲ್ ಸೆಕೆಂಡ್ ಆ ಲೀವಿಂಗ್ ಸೆಲ್ಫಫ ಹ
ಸೆಕೆಂಡರಿ ಸ್ಕೂಲ್ ಲವಿಂಗ್ ಸರ್ಟಿಫಿಕೇಟ್
ಸೆಕೆಂಡ್ ದಿನ ಸಾರಿ ಒಂದು ಉಲ್ಟಂಪಲ್ಟ ಆಗೋಯ್ತು
ಉಲ್ಟಾಪ್ಪ ಉಲ್ಟಾ ಹತ್ತು ವರ್ಷದ ಏನ್ ಕಳಿಸಿದ್ದೀರಾ ಹಂಗಾರ
ಹಾ ಹತ್ತು ವರ್ಷದಿಂದ ಆದ್ರ ಫುಲ್ ಫಾರ್ಮ್ ಕಲಿತೆ ಎಲ್ಲ ನಾನು
ಫುಲ್ ಫಾಮ್ ಹೇಳ ಅದು ಜನರಲ್ ನಾಲೆಜು
ಹ ನಿಮ್ಗಯತೆ ಬಿುಡಿಿಯ ನಿಮ ನಮ್ ಮಾವನ್ ಜಾಸ್ತಿ ಐತೆ ಆಕಾಶವಂದಲ್ ನೋಡಿ
ಹಾ
ಅವ್ರಗ್ ತುಂಬಾ ತುಂಬಾ ಯಾವ್ದೇ ತುಂಬ್ಕೊಬಿಟ್ಟದ ಅವ್ರಗ ಜನರ ನ ಅನ್ನದೇ ಯೌರ್ಟ್
ಕೆ ನಾಲೆಜ್ ಎಲ್ಲ ಅದು ಜನರಲ್ ನಾಲೆಜು
ಹ್ಮ ಅದೇ ತುಂಬಕಂದವ್ರಗ ನಂಬಿಕೆ ಇಲ್ಲಪಡಿ ಹ್ಮ್ ಅಯ್ಯ ಅವ್ರ ಮಾತಾಡದ್ರ ಎಲ್ಲ ಗೊತ್ತಾಗಲ್ವಾ
ಹಾ ನೀ ತುಂಬ್ಕಾನಐತೆ ಅಂತ ಹೇಳಿದ್ದು
ಆಯ್ತತ್ ತುಂಬಕಂದ ಆಯತ ಅವ್ರ ಮೆದ್ಲುಗೆ ಅವ್ರ ಮನ್ಗಿದ್ರಲ್ಲ ಅವಾಗ ಆ ಪ್ಲೇಸ್ ಮಾಡ ನೋಡ್ದ್ ನಮ್ಮ ಮನವರೆಲ್ಲ ಸ
ಹಾ ಎಲ್ಲಿ ಕೂುದಿದ್ರಿ
ಎಲ್ಲಿ ಅಂದ್ರ ನಮ್ಮ್ ಮನೇಲೆ ಮೊದ್ಲು ಮಲ್ಲಿಕತೆ ಇದನ ಮೊದ್ಲು ನಮ ಇವಾಗ ಇವಾಗ ಅವ ಮನೆ ನಮ ದೊಡ್ಡ ಅ ಆ ದೊಡ್ಡಪ್ಪನ ಏನು ದೊಡ್ಡಪ್ಪ ಅವ್ರ ಮನೇಲಿ ಮನೆ ಕತ್ತವನಿ ಇಲ್ಲ ಚಿಕ್ಕಪ್ಪ
ಹ
ಆ ಮನೆಗೆ ನಮ್ಮ್ ಮನೆಯಲ್ಲೇ ಮೊದ್ಲು ಮೊದ್ಲಿ ಕತ್ತಿದ್ದಿದ್ದವನು ಇವಾಗ ಊಟ ಮಾಡ್ಕತಾನೇೆ ಅವ್ರ ಮನೆಗೋಗಯ್ತಾನನೆ
ಹಾ ಅದಕ್ಕ ನಿಮ್ಮ ನಿಮ್ಮೆ ಹಾಕೊಂಡಿರ್ವಾ ನೀವು
ಅಯ್ಯೋ ನಮ ಮನೇಲಿ ಮನ ಕತ್ತಿದ ಅದ ಯಾಕೋಕಣಿ ನಮ್ ಕ್ವಾಟ್ಲ ತರಕಲ್ನ್ದೇ ಉಂಟದ ಯಾವನೇ ನಮಗ್ ಕೊಡ್ತಿದ್ದ ಹೇಳ್ಬೇಕು ಅಂದ್ರ
ಹ
ಏನೋ ಇದ್ರ ಸರಿಯಾಗಿ ಇರ್ತಿತ್ತು ಅವನ್ ಅವ್ನ್ ಇಷ್ಟ ಅದು ಅವ್ನ ಅಲ್ಲಿಗ ಉಂಟೋದ ಹೋಲಿ ಕೊಡುವನ್ಕಲ್ಲ ಬ ಆದ್ರೂ ಈ ಬೆಳಿಗ್ನ ಸಣಣಟು ಇಲ್ಲಿ ಇರ್ತಾನನೆ ಸಂಜೆ ಆದ್ಮೇಲೆ ಅಲ್ಲಿಗೋಯ್ತಾನೆ
ನಿಮಗೆ ಸ್ಪ ಸ್ಪೆಷಲ್ ಕ್ಲಾಸ್ ಹೆಂಗ ತಗಲ್ವಾ ಸ್ಪೆಷಲ್ ಕ್ಲಾಸು
ಇನ್ನು ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟ್ ಮಾಡ್ತಾರೆ ಮಾಡ್ದಾಗ ನಮ್ಮ ಮಾವ ಗಾಡಿ ತಕೊಂಡ ಅಂದ್ಮೇಲೆ ಅವ್ರ ಗಾಡಿಯಲ್ಲಿ ದಿನ ಹೋಗೋದು
ಅವ್ರ ಬರೊದ್ ಲೇಟ್ ಆದ್ರೆ
ಏ ಇಲ್ಲ ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಡ್ತೀನಿ
ಹಾ
ಹ ಅವರು ಸ್ವೀಟ್ ಕೊಡ್ದಿರತ್ಕ ನಮ ಕರ್ಕ ಹೋಗ್ಬೇಕು ಕರ್ಕೊ ಬರ್ಬೇಕು
ಹ್ಮ್ ಸರಿ ಬಿಡಿ ಆಯ್ತು ಯಾವತ್ಮ ನೆಕ್ಸ್ಟ್ ಕೂರ್ಷನ್ ಆ ಾಮಂಗಾರೆ
ಹ್ಮ್
ನೆಕ್ಸ್ಟ್ ವರ್ಷ ನಮ್ಗೆ ಏನೊ ಹಾಒಂಬತ್ತನೇ ತಾರೀಕು ಎಕ್ಸಾಮ್ ಮುಗುವಯತಿದೆ
ಒಂಬತ್ತನೇ ತಾರೀುಕ್ ಮುಗ್ದಯ್ತದ ಸಾರ್ಟ್ ಆಯ್ತ
ಸ್ಟಾರ್ಟ್ ಆಯ್ತಿದೆ
ಹ್ಮ್ ಅದಾದ್ಮೇಲೆ ರಜನ
ಅದಾದ್ಮೇಲೆ ತೇರಿ ಬರ್ಬಿಟ್ಟು
ಹ್ಮ್ ಹ್ಮ್ ರಾ ಗೀಜೆ ಇಲ್ವಾ
ರಜಾಗಿಜ ಆಕಲ್ಲ ನಾವು
ಯಕಾ ಎಕ್ಸಾಮ್ ಬರ್ದ ಆದ್ಮೇಲ್ ರಜಾ ಇಲ್ವಾ
ಪರ್ಮನೆಂಟ್ ಆಗ ರೇಜ್ ಆಗ್ಬೋದು
ಓ ಪ್ಪಹೆಂಗಾರ ಹಾಕ ಕುೂತ್ಕಳಿ ಮನೇಲೆ
ಹಂಗ ಆಯ್ತದ ನಿಮ್ರ ನಮ್ ಶ್ರೀಮಂತರದಪ್ಪ
ಅಯಯ್ಯೋ
ಸರಿ ಬಿಡಿ ಆಯ್ತು.
ಹ್ಮ್.
ಮದುವೆ ಹೋಗಬೇಕು ಸ್ವಲ್ಪ